ಹಾ ಹೇಳಿ ದಾವೂದ್ ಹಾ ಅಣ್ಣ ನಾನೇ ನಾನೇ ಬಾಷಾನೆ
ಹೌದಾ ಸ್ಟಡಿ ಎಲ್ಲಿಯವರೆಗೆ ಕಂಪ್ಲೀಟ್ ಮಾಡಿದಿರಣ್ಣ
ಡಿಗ್ರಿ ಫೈನಲ್ ಈಗ ಫೈನಲ್ ಸೆಮ್ ಈಗ
ಫೈನಲ್ ಸೆಮ್ ಆ ಕೋರ್ಸ್ ಏನ್ ಮಾಡಿದಿರಾ
ಕೋರ್ಸ್ ಬಿ ಎ
ಬಿ ಎ ನಾ ಎಲ್ಲಿ
ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಶಹಾಪುರ್ ಬಿಗಡಿ ಹತ್ರ
ಇದು ನಮ್ಮದು ಇದು ಸರ್ ಇದು, ಯಾದಗಿರಿ ಜಿಲ್ಲೆಯಲ್ಲಿ ಬರಲ್ಲ ಹಾ ಶಹಾಪುರ್ ತಾಲೂಕು ಅಂತ
ಹೌದಾ ಸರಿ ಸರಿ ನಾವಿಲ್ಲಿ ರಾಯಚೂರಿಂದ
ಅದು
ರಾಯಚೂರಿನ ಮಾನ್ವಿ ಮಾನ್ವಿಯಿಂದ ಮಾತಾಡ್ತಾ ಇರೋದು
ತ ಹಿಂದುಳಿದ ಜಿಲ್ಲೆ
ಯಾವುದು
ನಮ್ದು ಯಾದ್ಗಿರೋ
ಯಾದಗಿರಾ ಅಂಗೆಳ್ಬೇಡಿ ಯುಪಿಸಿಎಲ್ ಇಟ್
ಅದು ಈ ವರ್ಷ ಬಂದಿದೆ. ಈಗ ಬಹಳ ಮಂದಿಗೆ ಆಲ್ಮೋಸ್ಟ್ ಬಹಳ ಮಂದಿಗೆ ನಮ್ಮ ಜಿಲ್ಲೆ ಯಾರಂತೆ, ಎಲ್ಲಿ ಅಂತ ಎಲ್ಲಿ ಎಲ್ಲಿ ಅಂತ ಕೇಳ್ತದೆ. ಕಾರಣ ಇದೆ. ಈಗ್ ಬಹಳ ಮಂದಿಗೆ ಇದು ಗೊತ್ತಿಲ್ಲ ಸರ್ ಮಾಹಿತಿ ಇದು ಯಾದ ಗಿರಿ ಎಲ್ಲಿ ಬರುತ್ತದೆ, ಏನು ಅದರಾಗ ವಿಶೇಷತೆ ಏನೋ ಗೊತ್ತಿಲ್ಲ, ಅದಕ್ಕಲ್ಲೇ ಕೇಳ್ತಾರೆ ಸರ್ ಅದು
ಕೂಡ ಅನೇಕವಾದಂತಹ ವಿಶೇಷತೆಗಳು ಇದಾವೆ. ಅದರ ಅದರ ಯೂಸಸ್ಗಳನ್ನು ಮಾಡ್ಕೋತಾ ಇಲ್ಲ ಇಲ್ಲಿ ಜನಗಳು
ಅದೇ ಸರ್ ಇದಾವೆ ಆದರೆ ಯುಟಿಲೈಸ್ ಮಾಡ್ಕೊಳಲ್ವಾ ಮಂದಿ
ಆ ಮತ್ತೆ ಅದ್ಸಲಾಗಿ ಹಂಗೆ ಉಳಿಯುತ್ತದೆ ಅಂತ ನೀವು ಹೇಳ್ತೀರಾ. ಆದರೆ ಅದನ್ನ ನೀವು ಯುಟಿಲೈಸ್ ಮಾಡಿ ಬಹುದು ಮಾಡಿರಬಹುದು ಇಲ್ಲ ಮಾಡದೇ ಇರಬಹುದು. ಆದರೆ ನೀವು ಹಿಂಗೆ ಹೇಳೋದು ತಪ್ಪಾಗುತ್ತೆ, ನಿಮ್ ಜಿಲ್ಲೆ ಬಗ್ಗೆ ನೀವೇ ಹೇಳಿದ್ರೆ
ಇಲ್ಲ ಸರ್ ನಮ್ಮ ಜಿಲ್ಲೆ ನಾವು ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಮಂದಿ ಅದೇ ಅಂತಾರೆ ಸರ್ ಈಗ
ಹಾ ಎಲ್ಲಾ ಮಂದಿ ಅಂತಾರೆ ಅಂದ್ರೆ ಅನ್ಲಿಗ
ಹಾ
ಜಿಲ್ಲೆ ಬಗ್ಗೆ ನಾವಂತ್ರೂ ತಪ್ಪಾಗಿ ಮಾತಾಡದು ಒಳ್ಳೇದಲ್ಲ
ಹಾ ಸರ್ ಅದು ಅದು ಒಂದ ಕರೆಕ್ಟ್ಬಡಿ ಸರ್ ಕರೆಕ್ಟ್ ಕರೆಕ್ಟ್ ಸ ಮತ್ತೆ ಸರ್ ಮುಂದೆ ಸರ್ ಈ ಡಿಗ್ರಿ ಕಂಪ್ಯೂಟ್ರ್ ಆದ್ಮೇಲೆ ಸರ್ ಈ ಎಮ್ ಎ ಮಾಡ್ಬೇಕು ಮಾಡಿ ಸರ್ ಯನ್ ಯೂನಿವರ್ಸಿಟಿ ವೈಸ್
ಎಮ್ಮೆನಾ ಎಲ್ಲಿ ಮಾಡ್ಬೇಕಂತ ಮಾಡಿದೀರ
ರಾಯಚೂ ರಾಯಚೂ ಯನಿವರ್ಸಟಿ ಸ ನಮವು ಂಡುಗಳು ಮಾಡಿದ್ದಾರೆ ಒಂದು ಒಬ್ಬರು ಮೂರು ಅವ್ರ ಹತ್ರ ಎಲ್ಲ ಮಾಡ್ಬೇಕು ಸರ್ ಈಗ
ಹೌದಾ ಸರಿ ಸರಿ ಒಳ್ಳೇದಾಗ್ಲಿ
ಹ್ಮ್ ಹ್ಮ ಸರ್ ಹಾಗೆ ಸ್ಟಡಿ ಸ್ಟಡಿ ಪರ್ಪಸ್ಗ್ ಏನಾದ್ರು ಕ್ವಷನ್ ಇದ್ರ ಕೇಳ ಬ ನಮ್ ಗತ್ತದ ನಾ ಹೇಳ್ತಿ ನಿಮ ಗ
ಹೌದಾ ಸ್ಟಡಿ ಬರ್ಬೋದದಲ್ಲಿ ಸಬ್ಜೆಕ್ಟ್ ಯಾವ್ದ ಕೇಳಿ ಸಬ್ಜೆಕ್ಟ್
ಸಬ್ಜೆಕ್ಟ್ ನೋಡಿ್ರ ಸ ಎಷ್ಟ್ರಿ ಕೇಳಿ ಸರ್ ನೋಡ
ಹಾ ಎಷ್ಟ್ರ ಬಗ್ಗೆ ಕೇಳ
ಸರಿ ಸಿಂಪಲ್ ಆಗಿರ್ತಕ್ಕಂಥ ಸಹ ಸಾಮಾನ್ಯವಾಗಿರ್ತಕ್ಕಂತ ಕೆಲವು ಕ್ವಶನ್ ಗಳನ್ನು ನಿಮ್ ಬಗ್ಗೆ ಚರ್ಚೆ ಮಾಡ್ತೇನೆ ಅದರ ಅದರ ಉತ್ತರ ಗೊತ್ತಿದ್ರ ಹೇಳ್ಬೋುದಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬೋುದು ಸರಿನಾ
ಇನ್ನೊ ಸರಿ ಕೇಳಿ ಸರ್ ಅದ ಕಟ್ ಕಟ್ ಕೇಳಿದ್ದು ಇನ್ನೊನ್ ಸರಿ ಹೇಳಿ
ಹೌದ ಸಾಮಾನ್ಯ ನಾನು ನಿಮ್ ಬಗ್ಗೆ ಇದು ಇಸ್ತ್ರಿ ಬಗ್ಗೆ ಕ್ವ ಕನ್ ಗಳನ್ನು ಕೇಳುತ್ತೇನೆ ಕ್ವಶನ್ ಗಳ ಪ್ರಶ್ನೆಗಳನ್ನು ಸೋ ಸೊ ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಉತ್ತರವನ್ನು ಹೇಳ್ಬೋದು ಇಲ್ಲ ಅಂದ್ರೆ ಪ್ರಶ್ನೆ ಗೊತ್ತಿಲ್ರಿ ನೀವ್ ಹೇಳ್ಬೋದು ಅಂತ ಹೇಳ್ಬೋದು
ಓಕೆ ಸರ್ ಆಯ್ತು ಆಯ್ತು ಸರ್
ಪ್ರಮ್ಮ ಮಾಡ್ಲ ಅಕೋಷನ್ ಕೇಳಲ್ಲ
ಮಾಡಿ ಸರ್
ಸರಿ ಮೊದಲ್ನ ಪ್ರಶ್ನೆ ನಿಲ್ಲಿ ಕೇಳೆ ಚೆನ್ನಾಗಿ ಕೇಳೆ ಇದು ನಮ್ಮ ಹಿಸ್ಟ್ರಿ ಗೊತ್ತ ಇತಿಹಾಸ ಎ ಇತಿಹಾಸ ಅಂತ ಅನ್ನೋ ಪದವನ್ನ ಯಾವ ಭಾಷೆಯನ್ನ ತಿಳಿದಂತ ಕೊಳ್ಳಿದ್ದಾರೆ ಅಂತ ಗೊತ್ತಲಿದೆಯಾ
ಯಾ
ಹೌದಾ ಸರಿ ಇದೆ ಆನ್ಸರ್ ಸರಿಯಾಗಿದೆ ಆದ್ರೆ ಇದು ಇಂಗ್ಲಿಷ್ ನಲ್ಲಿ ಇದೆ ಹಿಸ್ಟರಿ ತೋರಿಯನ್
ಇಂಗ್ಲಿೀಷ್ ಅಲ್ಲಿ ಸರ್ ಅದು ಲ್ಯಾಟಿನ್ ಭಾಷೆ ಲ್ಯಾಟಿನ್ ಭಾಷೆ ಬರ್ತ ಸರ್
ಅಲ್ಲ
ಗ್ರೀಕ್ ಭಾಷೆಯ ಹಿಸ್ಟೋರಿ ಎಂಬ ಪದದಿಂದ ಏನ್ ದಬಕ್ತ ಇದ್ದೀರಾ ನಮ್ ಸಬ್ಜೆಕ್ಟ್ ಬುಕ್ ನಗ್ ಐತೆ ಸರ್
ಹೌದಾ ಇದು ಇತಿಹಾಸದ ಅರ್ಥ ಏನು ಹೇಳು
ಇತಿಹಾಸ ಅಂದ್ರೆ ಸರ್ ಅದು ಡಿವೈಡ್ ಮಾಡಿ ಹೇಳಬೇಕಾದರೆ ಸರಿ ಇತಿ ಅಂದರೆ ಹೀಗೆ ಈ ಅಂದ್ರೆ ಅದೇನೋ ಬರ್ತಡೆ ಸರ್ ಹೀಗೆ ಖಚಿತವಾಗಿ ನಡೆಯುವುದನ್ನು ಇತಿಹಾಸ ಅಂತರೆ ಸರ್
ಒಟ್ಟಾರೆ ಸರ್ ಇತಿಹಾಸ ಅಂದರೆ ತನಿಕೆ ಅಥವಾ ವಿಚಾರಣೆ ಎಂಬ ಶಬ್ದ ಅರ್ಥ ನೀಡುತ್ತೆ ಸರ್ ಹೌದಾ ವಾ ಸರಿಯಾಗಿದೆ ಆನ್ಸರ್ ಸರಿಯಾಗಿ ಹೇಳ್ತೀರಾ ನೀವು ಎಲ್ಲ ನಾಲೆಡ್ಜ್ ಇದೆ ಅನ್ಸುತ್ತೆ
ಏನಿಲ್ಲ ಸರ್ ನಮಗೆ ಎಷ್ಟು ಬರ್ತೈತೇ ಅಷ್ಟು ಹೇಳ್ತೀವಿ ಸರ್ ನಮ್ಮ ಹಾಸ್ಟಲಲ್ಲಿ ಇದ್ದಾರೆ ಸರ್, ಇನ್ನು ಅವರು
ಹೌದು ಅವರು ಬಹಳ ಮಂದಿ ಇದರ ಸರ್ ಇಂಥವರು ಬಹಳ ಇನ್ನ ಅವರಷ್ಟು ನಾಲೆಡ್ಜ್ ಇಲ್ಲ ಸರ್ ಸರಿಯಾಗಿ ಹೇಳ್ತೀರಾ ನೀವು ಎಲ್ಲ ನಾಲೆಡ್ಜ್ ಇದೆ ಅನ್ಸುತ್ತೆ ಹೌದಾ ಕಂಪೇರ್ ಮಾಡಬಾರದು ಹೌದು
ನಾ ಅವರು ಅವರಿಂದ ಬಹಳ ಕಳೆಯೋದಿದೆ ಸರ್ ನಮಗೆ
ಕಲಿಯುವುದು ಇರುತ್ತೆ
ಹೌದು ಹೌದು ಸರ್ ಒಬ್ಬರತ್ರ ಏನೇ ಒಂತರ ಕಲೆ ಇರುತ್ತೆ ಇದ್ದೇ ಇರುತ್ತೆ ಸರ್
ಕೇಳ್ತಾರಾ ಅಂತ ನಾ ಕೇಳಿಲ್ಲ ಸರ್ ನಾನು
ಒಬ್ಬರತ್ರ ಏನೋ ಒಂಥರಾ ಏನೋ ಒಂದು ವಿಷಯ ಇದ್ದೇ ಇರುತ್ತೆ ಸರ್ ಏನೋ ಒಂದು ಕಲೆ ಅಥವಾ ಏನೋ ಒಂದು ಇದ್ದೇ ಇರುತ್ತೆ ಸರ್
ಹಾ ಇದು ಮಾತ್ರ ಅ ಸತ್ಯ ನೋಡ್ರಿ
ಹಾ
ನಿಂಬಲ್ಲಿ ಮಳೆ ಬರ್ತದೆಯ
ಮಳೆ ಇಲ್ಲ ಸರ್ ಗಾಳಿ ಬಿಡ್ತಾ ಇದೆ ಮಳೆ ಇಲ್ಲ ಅಗಗಳೇ ಗುಡುಗು ಸಿಡಲು ಬೀಳುತ್ತಿತ್ತು ಈಗ ಕಮ್ಮಿಯಾಗಿದೆ
ಸರಿ ಸರಿ ನಮ್ ಬಲ್ಲೆನು ಗಾಳಿ ಬೀಸ್ತಾ ಇದೆ
ನಾಲ್ಕು ಐದು ದಿನದಿಂದ ಬಂದಿದೆ ಸರ ಮಳೆ ಬಂದಿತ್ತು ನಮ್ ಹಾಸ್ಟೆಲಲ್ಲಿ ಗಿಡನೆ ಮುರ್ಕೊಂಡ್ ಹೋಗಿದೆ ಆತರ ರಭಸಕ್ಕೆಸರ್ ಬಂದಿತ್ತು ಮಳೆ
ಮಳೆನಾ ಗಾಳಿನಾ
ಮಳೆಗಾಡಿ ಗಾಳಿ ಎರಡೂ ಸರ್ ಅದ್ರಾಗ ಗಾಳಿ ಬಾಳ ಬಂದು ಸ್ವಲ್ಪ ಕುಲ ಅದು ಗಿಡನೇ ಬಿದ್ದಿತ್ತು ಸರ ಅದು ಯಾರ ಮೇಲೆ ಏನು ಅಪಾಯ ಆಗಿಲ್ಲ ಸರ್
ಹೌದಾ
ಹಾ ಅದು ಮತ್ತು ವಾರ್ಡನ್ ಪ್ಯೂನಗಿ ಹೇಳಿ ಎಲ್ಲಾ ಕ್ಲೀನ್ ಮಾಡಿಸಿದ್ದು ಸ್ವಚ್ಛ ಮಾಡ್ಸಿ ಅದೇನ್ ಯಾರಿಗೇನು ಅಪಾಯ ಆಗಲು ಸರ್
ಹೌದಾ
ಹಾ
ನಿಮ್ಮ ಹಾಸ್ಟೆಲ್ ನಲ್ಲಿ ಸ್ಟ್ರೆಂತ್ ಎಷ್ಟಿದೆ
ಸ್ಟ್ರೆಂತ ಸರ್ ಇರೋದ್ ಅಂದ್ರೆ ಪ್ರೆಸೆಂಟ್ ಒಂದು ಇಪ್ಪತ್ತು ಮಂದಿ ಇರ್ತಾರೆ ಸರ್ ಅದರಾಗ ಲಿಸ್ಟ್ ಇರೋದು ಅರವತ್ತು ರಿಂದ ಎಪ್ಪತ್ತು ಮೆಂಬರ್ಸ್ ಇದ್ದಾರೆ ಸರ್
ಹ್ಮ್
ಈಗ್ ಪ್ರೆಸೆಂಟ್ ಹಾಸ್ಟೆಲ್ ನಲ್ಲಿ ಇರೋದು ಅಂದ್ರೆ ಇಪ್ಪತ್ತು ರಿಂದ ಇಪ್ಪತ್ತುಐದು ಜನ ಇರ್ತಾರೆ ಒಂದು ಐದು ಆರು ಜನ ಲಿಸ್ಟ್ ಆಗಿದೆ ಸರ್ ಅವರು ಹಾಸ್ಟೆಲಿಗೆ ಬರಕ್ಕೆ ನಿರಾಕರಿಸಿದ್ದಾರೆ ಸರ್
ಹೌದಾ ಊಟ ಆಯ್ತಾ ನಿಮ್ದು
ಈಗ್ ತಾನೆ ಆಯ್ತು ಸರ್
ಏನ್ ಉಂಡಿರಾ
ಸರ್ ಇವತ್ತು ಇದು ಚಿಕನ್ ಇತ್ರೀ
ಹಾ
ಚಿಕನ್ ಚಿಕನ್ ಸರ್
ಚಿಕನ್ ಮಾಡಿದ್ರಾ ಸರೆ ಸರೆ ಚೆನ್ನಾಗಿ ಉಂಡ್ ಇರುತ್ತೀರಾ
ನಾನು ನಮ್ ಫ್ರೆಂಡು ಉಂಡೆ
ಹೌದಾ ಫ್ರೆಂಡ್ಸ್ ಇದ್ದಾರಾ
ಹಾ ಇದರ ಸರ್ ಫ್ರೆಂಡ್ಸ್ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನಮ್ಮತ್ರ
ಹೌದಾ
ಎಷ್ಟೇ ಕಿಂಡಲ್ ಮಾಡಿದರೂ ಒಂದು ಬಾಂಧವ ಇದೆ ಸರ್
ಹೌದಾ ಕಿಂಡಲ್ ಮಾಡಲಾರದಂತ ಫ್ರೆಂಡ್ಸ್ ಇದ್ದಾರೆ
ಇಲ್ಲ ಸಾರ್ ಅದೇ ನಿಜಹಾದ ಅಂದ್ರೆ ಸರ್ ಒಬ್ಬರು ಸ್ವಲ್ಪ ಪರ್ಸನಲ್ ಆಗಿ ಡೀಪಾಗಿ ಹೋಗ್ತಾರೆ
ಆದಪ್ಪ ಅಂದರು ನಾವು ಸಿಟ್ಟಿಗೆ ತಗೋಬಾರದು
ಇಲ್ಲ ಸರ್ ಆತರ ಸಿಟ್ಟಿಗೆ ತೊಗೊಂಡ್ರೆ ಸ್ನೇಹ
ಆ ಇದು ಮಾತ್ರ ಸತ್ಯ ನೋಡ್ರಿ
ಸರ್ ತಮಗೆ ಫ್ರೆಂಡ್ಸ್ ಇದಾರ
ಆ ನಮಗೂ ಕೂಡ ಫ್ರೆಂಡ್ಸ್ ಇದಾರೆ ಆದರೆ ಮಾತ್ ಮಾತಿಗೂ ಸಿಟ್ಟಿಗ್ ಆಗ್ಬಿಡ್ತಾರೆ ನಾವು ಏನು ಕಿಂಡಲ್ ಮಾಡಕ್ ಹೋಗಲ್ಲ ಅಂತವರಿಗೆ
ಸರ್ ಅಂತೋರ್ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಯಾಕಂದ್ರೆ ಸರ್ ನಮ್ಮ ಸ್ನೇಹ ಹಾಳಾಗುತ್ತೆ ಇಲ್ಲಾ ಅಂದ್ರೆ ಫುಲ್ ಓವರ್ ಆಗೈತಂದ್ರೆ
ಹಾ ರಿ ಆದ್ರೆ ಸ್ನೇಹ ಸ್ನೇಹ ತರ ಆಗಿರಲ್ಲ ಕಿಂಡಲ್ ಮಾಡ್ಲಿಲ್ಲ ಅಂದ್ರೆ
ಕಿಂಡಲ್ ಇರ್ಬೇಕು ಸರ್
ಈಗ ಆ ಸ್ನೇಹ ಬೆಳಿ ಬೇಕಂದ್ರೆ ಕಿಂಡಲ್ ಇರಬೇಕು ಆ ಸ್ನೇಹ ಒಳ್ಳೆದಿರಬೇಕು ಕಿಂಡಲ್ ಇರಬೇಕು ಓ ನಗು ಇರಬೇಕು ಅಳು ಇರಬೇಕು ಫೀಲಿಂಗ್ ಫೀಲಿಂಗ್ಸ್ ಇರಬೇಕು ಎಲ್ಲಾನೂ ಇರಬೇಕು
ಮಿಕ್ಸ್ ಭಾವನೆ ಇರಬೇಕು ಸರ್ ಅದರಾಗ
ಆ
ಹೀಗಿದ್ದರೆ ಮಾತ್ರ ದೋಸ್ತಿಗೆ ಅರ್ಥಬರುತ್ತದೆ
ಸರ್ ಎಷ್ಟು ಮಂದಿ ತಾವು ತಮ್ಮ ಕುಟುಂಬದಲ್ಲಿ ಇರೋದು
ನಮ್ಮ ಕುಟುಂಬದಲ್ಲಿ ನಾನೇ ದೊಡ್ಡವನು
ಹಾ ಇಲ್ಲ ಅಹ ಸದಸ್ಯರು ಎಷ್ಟು ಮಂದಿ ಸರ್ ನೀವು ಕುಟುಂಬದಲ್ಲಿ ಇರುವವರು
ನಾವು ಸದ್ಯಕ್ಕೆ ಕೆ ಒಂದು ನಾಲ್ಕು ಜನ ಇದ್ದೇವೆ ಆದರೆ ಟೋಟಲ್ ಇರೋದು ಆರು ಮಂದಿ ಇದೀವಿ ನಾವು
ಊರು ಯಾವುದು ನಿಮ್ಮ ಊರು ಸರ್ ಬಹಳ ದೊಡ್ಡದನ್ ಸರ್ ಮಾನ್ವಿ ಹಾಹಾ ಇಲ್ಲಿ ರಾಯಚೂರು ಬಲ್ಲಿ ಸರ್
ಆ ರೈಟ್
ಆ ಸರ್ ಮತ್ತೆ
ಟ್ರಿಪ್ಪಿಗೆ ಹೋಗಿದ್ದರ ಯಾವಾಗಾದ್ರೂ
ಇಲ್ಲಾ ಟ್ರಿಪ್ಪಿಗಂತೂ ಹೋಗಿಲ್ಲ ರಿ ನಾ
ಹೋಗಬೇಕು ಸರ್ ಟ್ರಿಪ್ ಎಲ್ಲಾ ಹೊರಗಿಂದೆಲ್ಲ ನೋಡಿಕೊಂಡು ಬರಬೇಕು ನಾವು ಒಂದು ಎರಡು ಎರಡು ಮೂರು ಸಲ ಹೋಗಿದ್ವಿ ಟ್ರಿಪ್ಪಿಗೆ ಸರ
ಹೂ
ಆಲ್ಮೋಸ್ಟ್ ಅರ್ಧಕರ್ಧ ನೋಡಿ ಸರ್ ನಿನ್ನ ನೋಡಿದರೆ ಸರ್ ಅದು ಫ್ರೆಂಡ್ಸ್ ಕೂಡ ಹೋಗಬೇಕಂತ ಪ್ಲಾನ್ ಹಾಕಿ ಸರ್ ಅದು ಸಕ್ಸಸ್ ಆಗವಲ್ದು ಯಾವಾಗ್ ಕಾಲ ಬರ್ತದೆ ಅಂತ ಹೋದ್ಬೆಕೆ ಸರ್ ಅದು
ಹೌದಾ
ಹಾ ಸರ್
ಸರಿ ಆದಷ್ಟು ಬೇಗ ಹೋಗಿ ಬರ್ರಿ ಆದರೆ ಮುಂದೆ ಇಂಥ ಚಾನ್ಸ್ ಸಿಗೋದಿಲ್ಲ ಇದು ಒಳ್ಳೆಯ ಅವಕಾಶ ಇದೆ
ಸ್ವಲ್ಪ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ಸರ್ ಅದಕ್ಕೆ ಅದೊಂದು ಇದೈತ್ ಅಂದ್ರೆ ಹೋಗ್ಬೇಕು ಸರ್
ಸರಿ ಬಾಯ್, ಇಡೋಣ
ಹಾ ಸರ್
ಸರಿ ಓಕೆ ಬಾಯ್
ಇಡೀ ಸರ್